ಹಲೋ ಏನಬೇಕ ಇಲ್ಲ ರೂಮಲ್ಲಿ
ಹ ಎಲ್ಲಿದೆ ಬಿಜಾಪುರ
ಹಾ, ಭೈ, ಬಿಜಾಪುರ, ಬೈ, ಕಾಲೇಜ್, ಚಂಗಿಬೈ . ಆಯುರ್ವೇದಿಕ್, ಬಿ ಎಂ ಎಸ್ ಹ ಬಿ ಎಂ ಎಸ್ ಕಲಾಕೃತಿನಿರಿ. ...
ಏನ್, ಅಡ್ಸಿ ಮತ್ತೆ! ಎಕಡೆ ಕಾಲೇಜ್ ಒಂಟ, ಹೊಂಟರಿ. ..
ಹಾ ಭೈ ಕಾಲೇಜ್ ಡೈಲಿ ಚಲೋಾಗಿ ಡೈಲಿ ಸಬ್ಜೆಕ್ಟ್ ಸಂಸ್ಕತ್ ಪದಾರ್ಥ ವಿ ಜ್ಞಾನ ಸಮೇತ ಅದ ಕ್ರಿಯಶರ ಹ ಭಾಯ್
ಡೈ ಸೆಕ್ಷನ್ ಚಲ್ ಮಾಡಾರ
ಹಾ ಭೈ ಡೈಸಕ್ಕ್ಷನ್ ಚಾಲೋ ವಗರ ಪೆಕ್ಟೋಲ್ ಮೇಜ ೈಸಕ್ಕ್ಷನ್ ಪೆಕ್ಟೋ ಮೇಜರ್ ಮೈನರ್ ಹೇಳಾರ ಭ ಇಬ್ಬರು ಪರ್ಸನ್ಸ್ ಗಳು ಕಟ್ ಮಾಡದು ಕಟ್ ಮಾಡಿ ತೆೆಗೆರದು ಪಫಕ್ಟೋರಿಯಲ್ಸ್ ಮೇಜರ್ ತೆಗೆದು ತೋರ್ೋದು ಪ್ಯಾಕ್ಟೋರಿಯಲ್ಸ್ ಮೈನ ಮೈನರ್ ಎಲ್ಲಿ ಇರ್ತದೆ ವಿಕಲ್ ಬೋನ್ ಎಲ್ಲ ಸಪ್ತಗ ಮಾಡಿ ತೋರ್ಸೋ ಬೇ ಚೆಕ್ ಮಾಡಿ ಹಬ ನಾಳೆ ಹ ಅಗ್ಸಿಲ್ ಹೇತಾರನ್ ನೆಕ್ಸ್ಟ್ ಪ್ಟ ಅದ ಅದ ಪಿ ನಮ್ಮಫ್ರೆಂಡ್ ಶಿಪ್ ನ ನಮ್ಮ ಫ್ರೆಂಡ್ ಕೊಡುಯೆಕ್ಸು, ಇಲ್ಲ, ಕಟ್, ಮಾಡಿ, ಎಲ್ಲ. ..
ಮತ್, ಕಾಲೇಜ್ಗದ, ಹು, ಕಾಲೇಜ್ ಅ ಚಲೋಟತ್ತಲೇವೇ. ..
ಹಾ, ಭಯ, ಎಲ್ಲ ಮಸ್ತ್. .. ನಡೆಯಲಿದ್ದು, ಅಷ್ಟೇನಿಲ್ಲಾ ರಿಯಾಯಗಿ, ಭ ಯಾಗ್ರ, ಮೊನ್ನೆ, ಯೋಗ ಇತ್ತು ಯೋಗ ಎಲ್ಲ ಚಲೋ. .. ಅರ್ಧ, ಗಂಟೆ, ಒಂದುಗಂಟೆ, ಮಾಡಸರ್, ಭ ಹೊರಗಿನ, ಅಪ್ಪಾಜಿ, ಕಲ್ಸ. .. ಅತಿಕೊಳೊಂದು, ಇಲ್ಲಿಗೋದು, ಮಾಡ್ಸಾರ!, ಹ ರ್ಯಾಲಿ, ಗಿಲಿ, ಎಲ್ಲ ಮಾಡ್ಸಾರ, ಇಲ್ಲಿಂದ ಒಂದು, ಎರಡು ಕಿಲೋಮೀಟರ್. ...
ಪೋಸ್ಟರ್, ನಾಡಿಕೊಂಡು. ..
ಹಾ, ಭೈ, ಎಲ್ಲ, ಕರೆಕ್ಟ್, ಹಂಗೆ ಮಾಡುಬಿಟ್ರೆ, ಭೈ ಎಲ್ಲ ಕಾಲೇಜ್! ನಮ್ದು, ಬಿ, ಎಲ್, ಡಿ. ಎಲ್ಲ ಮಿಕ್ಸ್, ಮಾಡಿ, ರ್ಯಾಲಿ, ತಗೊಂಡ್ ಬಿಟ್ಟರುಬೈ. ..
ಅದುಕ್ಕೆ, ಏನುಮಾಡೋಮ್ಮ. ..
ಹಾ, ಬೈ, ಮೂರ್ ಕಾಲೇಜು, ಫಿಕ್ಸ್, ಬೈ, ನಮ್. .. ಬಿಜ್ಜಾಪುರನ್ನ, ಅಬಿ, ಹಾ, ಹೇಳಿ, ಆರ್ಕಮ್ ನಮು, ಹ, ಹ. .. ಇರೋದೇ, ಮೂರೇಧವ. ..
ಇದರುಬೇಕು, ಬೇರೆ, ಕಡೆಗೆ ಇಲ್ಲಿ ಜಮಖಣ್ಣೇನು ಇಲ್ಲ ಬಾಜುನು, ಹಳ್ಳಿಯಾಗ, ಒಂದು, ಬರುತ್ತೆ. ..
ಹಾ, ಬೈ ರೈಟ್, ಬರುತ್ತೆ ಆಪ್ಷನ್, ನೋಡಿದೆ, ನಾ. .. ಆ, ಈ, ಕಡೆ, ಗೌರ್ಮೆಂಟ್, ಎಲ್ಲಾ, ಈ ಕಡೆ, ಆಗಿಬಿಡ್ತು, ನಿಮ್ದು, ಬೈ, ಎಲ್ಲ, ಹೆಂಗ್, ನಾಡಿದ್ದು ಆ ಕಡೆ ..
ನಮ್ದನ್, ಎಲ್, ನಾಡಿದು, ಅದೇ ನಮ್ದನ್ ಡೈಸೆಕ್ಷನ್ ಸೆಕೆಂಡ್ ಟರ್ಮನ್, ಚಲೋ, ಮಾಡ್ರ. .. ನಾನು, ದೋಸ್ತ, ಒಬ್ಬ, ಅವನ, ಸೆಕೆಂಡ್ರ, ಅವನಾ, ಅವನು, ಹೇಳಿದು. .. ಹೌದ, ಹಿಂಗು, ಹಿಂಗು, ಈಗ್ಲಿಂದ! ಚಲೋದ್ಕೊಂಡ್, ಅ, ಟೈಮಿ ಇಧುಯಾಗಿಬಿಡುತವ, ಆಮೇಲೆ ಓದಕ ಆಗಲ್ಲ. .. ಅದಕ್ಕೆ, ಉಳ್ಕಿ, ಸಮನು, ಉಳಕಿದ್ದಲ್ಲಾ! ಒದು .. ಹೋಗುಬೋಹುಧುಅಂತೇ, ಅನುಟೈಮ್, ನೆಪಿಲ ಅಂತ, ಅದೇಜ ಅನ್ತ ಅಂತದಟೈಮಿಗೆ ಆ. ನೆಪ .. ಬರುಲ್ಲಾ, ಇವ್ಯಾಗುಯೆಂಧಲೆ, ಕವರ್ ಮಾಡ್ಕೊಂತವ್ರೀ, ಸೀನಿಯರ್, ಸೀನಿಯರ್ಸ್, ಹೇಳನಂಗೇಬಂತುರಿ. .. ಈಗಲೀಧಲೇ, ಹೊದ್ಕೊಂತರಾ! ಒಂದುಒಂದು ಸೊಕ್ಕ ಒಂದೊಂದು, ಅಟ್ ಲೀಸ್ಟ್ ಒಂದ್ ಐದರ .. ಅಂದ್ರಿ, ಈಗ್ಲಿಂದ ಶ್ಲೋಕ ಆಮೇಲೆ ಓದಕಕ್ಕಾಗಲ್ಲ ಯಾಕಂದ್ರೆ! ಮಾಡ್ರನ್, ಹೆಂಗಾದ್, ಓದುಬೋಹುಬು. .. ಇದು, ಆ, ಶ್ಲೋಕ ಗಟ್ಟಿ! ಹೊಡಕ್ ಆಗಲ್ಲ ಆಮೇಲೆ ಈಗೇ ಒಂದಂದುಸಾಕಾ, ಒಂದ ತಸ್ ತಗೋಬೇಕತ್ತತ್ ನಾವು. ..
ಹೂ, ಭೈ, ಈಗ ಟೈಮ್ ತಗೊಂಡ್ರೆ! ಮುಂದೆ, ಫ್ರೀ ಇರುತ್ತೆ, ಬೈ. ..
ಅದೇ ಇವಗಾಂಧಲೆ, ಓದುಕೋನೂತ, ಹೋಗ್ಬೇಕು, ಮುಂದೇ, ಇಲಿಕ್ಕಾ, ಬಾಳ, ಪ್ರೆಷರ್, ಬಳತಂತ, ಎಲ್ಲಾ ನೀಟ್, ಎಕ್ಸಾಮಗಿಂತ ಎಕ್ಸಾಮ್ಂತ. .. ಬಾಳ, ಪ್ರೆಷರ್, ಬೀಳತ್ತ, ಅಂತ, ಮತ್ತೆ, ದೋಸ್ತರ್, ಓದಿದವರು, ಕಂಡ್ರೆ, ಸಿಟ್, ಬರುತ್ತೆ. .. ಬರುತ್ವಂತ, ಅವ್ನು, ಹೇಳಿದ ಕುಂತಿದಪ್ಪ ಯಾಕಂದ್ರ! ಅವ್ರು, ಓದಿತಾರ, ಅವ್ರ ಮತ್ ಅವ್ರ ಫ್ರೀ ಇದ್ ನಮಗ ಚಿಟ್, ಚಿಟ್ಟು, ಬರುತ. .. ಬರುತ್ತಾರುತಾ, ಅದಕ್ಕೆ ನಾವು ಈಗ್ಲಿಂದ, ಹೋಧುಕೋಬೆಕ್ಕು. ..
ಹಾ, ಭೈ, ಖರೇ, ಬೈ, ಅಂದ್ರ ಸೀನಿಯರ್ಸ್, ಸ್ವಲ್ಪ ಈಗಿಂದ, ಎಲ್ಲಾ, ನೋಡ್, ಇಟ್ಟು, ಮಾಡ್ರಿ ಚಲೋ, ಬರದ, ಇಟ್ಗೋರಿ. ..
ಮಾತುಎಡುಧೇಯೆಂಗೂ. ..
ಬೈ, ಬಿಜಾಪುರ್, ಎಲ್ಲಾ ಡೆವಲಪ್ಮೆಂಟ್! ಅಷ್ಟೇ ಆದ, ಬೈ, ಅಷ್ಟೇನ, ಇಲ್ಲ, ನಾವಿ, ಜಾಸ್ತಿ ಓಡಿಯೊಡಾಧವರು, ಈಗ, ಈ ವರ್ಷ. ಬಂದಿದೆ ..
ಗಾಡಿ, ಇರಬೇಕು, ಆರು, ತಿಂಗಳು, ಆಗಿರ್ಬೇಕು ಈ, ಚ. .. ಹಾ, ಜೀ, ಯಾವಾಗೂ, ಇದೆ, ಯಾವಾಗ ಬಂದಿ ಸ್ಟಾರ್ಟಿಂಗ್! ಯಾವಾಗ, ಸ್ಟಾರ್ಟ್, ಹಾಗ್ಯಧಾ ..
ನವೆಂಬರ್, ಬಂದಿದೆ, ಬೈ, ಫಸ್ಟ್, ಸೇಮ್, ಮುಗ್ದೈತಿ! ಈಗ, ಆಲ್ರೆಡಿ, ಮುಗಿಸಿ, ಸುಟ್ಟಿ, ಹೋಗಿ, ಬಂದೆ ಈಗೀಗ. .. ಹಾ, ಬೈಲಿ ನಮ್ದು ಒಂದು ಕಚ್ಚಿನ್ ಕಟ್ಟೆ ಕಾಲಿ, ಬೆಲ್ಲು. ..
ಹ, ಹಾ, ಒಂದ, ಅಂದ್ರ, ನಾವು, ಒಧವಾ. .. ಹಾಗ, ಡೌಟ್ ಬೈ ..
ಚಂದ, ಡೌಟ್, ಓದದು, ಆಗಲ್ಲ. ..
ಓಡಾಡ್ಹ, ಆ ದೋಸ್ರದಲ್ಲಿ ಆರಾಮ್ ಇರ್ಬೇಕುದು. .. ಅದೇ, ಒಬ್ಬನಿಗೆ ಫೋನ್, ನೋಡೋದಿರ್ತಾ ಒಬ್ಬನಿಗೆ, ಇದು, ಇರ್ತದ, ಹಾಂಗೆ. ..
ಹೋಗುವಾದರಳಿ, ಯಾಗಲಿ, ಮನ್ಸ ಆಯ್ತು, ಅಂದ್ರ, ಜರ, ಮಿ, ಮ, ಕುಂತ, ಹೊದ್ಬೇಕು, ಕಟ್ಟೆ ಮಾಡಕ್. .. ಹೊಟ್ಟೆಬೇರಿ, ಹಂಗುಎನುಯೆಲ್ಲಾ, ಅವರ ರೇರ್, ಯೈ. .. ಹಾ, ಭೈ, ಹೇಳದಾಗಲ್, ಬೈ, ಅದು ಎಕ್ಸಾಮ್! ಇದ್ದಾಗ, ಎಷ್ಟುಯ್ತೇ, ಪ್ರೆಷರ್, ಇರುತ್ತೆ. ..
ಎಕ್ಸಾಮ್, ಎಕ್ಸಾಮ್, ಅದೇ, ಅದೇ, ಮಾಡದು ತಪ್ಪ, ಹುಡುಗರು, ಎಕ್ಸಾಮ್, ಇದಾಗ, ಓದ್ತಾರ ಅಂದ್ರೆ, ಆಗದಿಲ್ಲಾ, ಯಾವ. .. ದಿನ, ಹಂಗೆ ಅಟ್ಲೀಸ್ಟ್! ಒಂದ್, ಒಂದ, ಎಂಟು ಹತ್ತು, ದಿವ್ಸ, ಆಗಲ್ಲ, ಆಮೇಲೆ, ರೂಢಿಗಳು. ..
ಹ್ಮ್, ಮಾಡಲೆಬೆಕ್ಕೂ, ಅ ಸ್ವಲ್ಪ್, ಟೈಮ್ ಟೇಬಲ್, ಆಗ್ಬೇಕತ್, ಸ್ವಲ್ಪ್ ಸೀನಿಯರ್ಸ್. .. ದೆ ಅಂದ ಜರಿ ಈಗ ಪ್ರಾಕ್ಟೀಸ್ ಮಾಡ್ರಿ ಓದ್ರಿ ಅಂತ ಹೂ ಬರಂಗಿಲ್ಲ ಬಹಳ ಒಜ್ಜಿದ ಬೈ ಮಾಡ ಕ ಹಾ ಭೈ್ ಗುಲ್ಬರ್ಗ ನಮ್ದು ಲೋಕಲ್ ಅಲ್ಲಿ ಹ ಗುಲ್ಬರ್ಗ ಕುರ್ಕೊಟ್ಟೆ ಬರ್ತದೆ ಬೈ ನಮ್ ಕುರ್ ಕೊಟ್ಟಾರ ಬ್ರಿಡ್್ ಆದದ ಆ ಬ್ರಿಡ್ಜ್ಂದ ಬಾಳ ಸ ಸೈಡ್ ನಡಕತ್ತ ನಾವು ಗ್ರಾಮ ಪಂಚಾಯತ್ ಹೂ ಬೈ ನಮ್ದ ಸುತ್ತಮುತ್ತ ಇಲ್ಲ ಬೈ ನಮ್ ಸುತ್ತಮುತ್ತ ಊರ ಸಿಟಿ ಗುಲ್ಬರ್ಗ ಸಿಟಿ ಅಂದ್ರೆ ನಮ್ಮ್ ಊರಿಗೆ ಬ್ರಿಜ್ ಅದ ಒಂದ ಗುಲ್ಬರ್ಗ ಆ ನಮ್ದು ಒಂದೇ ಆದ್ ಆ ಆಯ್ತು ಯಾರ ವಯಸ್ಸಾದಾರ ಆಯ್ತು ಯಾರಏ ಮನೆ ಕರ್ಕೊಂಡು ಅದು ಮಾಡಿ ಬ್ ಸೂಸೈಡ್ ಮಾಡ್ಕೋತ ಬನ್ ನೋಡಲ್ಲೇ ಬಿ ಇ ತಿಂಗಳು ಒಂದು ಒಂದ್ ಹತ್ ಹದ್ನ ಹತ್ತ ತರ ಫಿಕ್ಸ್ ಬೈ
ಬೈ ಹಂಗಿತ್ತ ಅಂದ್ರ ಈಗ ನಾವ್ ಓದಿದವಿ ವಿ ನಾವೆಲ್ಲದ್ರ ಬಗ್ಗೆ ಸ್ಪ್ರೆಡ್ ಮಾಡ್ಬೇಕು ಅದ್ರ ಕಿಕಂದ್ರೆ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಅ್ ಏನ್ ಸುಸೈಡ್ ಹೆಂಗ ಅದ ಎಲ್ಲಿ ಚಾನ್ಸ್ ಇಲ್ಲ ಅದ ಫ್ರಿಡ್ಜ್ ಇದ್ರ ಅಲ್ಲಲ್ಲಾ ಕೇರ್ ತಗೋಬೇಕು
ಬ್ರಿ್ ಅಂತದ ಆದ ಹೊಸ ಬ್ರಿಜ್ ಅಂತದ ಬೈ ಬ್ರಿಜ್ ಯಾವ್ ಗಾಡಿ ಓಡಾಡಲ್ಲ ಹಳೆ ಬ್ರಿಜ್ಾಗ ಗಾಡಿ ಓಡಾಡಲ್ಲ ಹೊಸ ಬ್ರಿಜ್ ಮೆ ಈಗ ಆಲ್ಮೋಸ್ಟ್ ಅದು ಎನ್ ಎಚ್ ಐ ಅದ ಅದು
ಎನ್ಚ್ ಎಲ್ಲಾ ಗಾಡಿ ಹತ್ತರಿಗಡ್ತಾವ ಮದ ಅಲ್ಲಿ ಅಂದ್ರ ಅಲ್ಲಿಂದ್ರ ಗಾಡಿ ನಾವು ತಿರ್ಗಾಡ್ತಾರ ನೋಡ್ತಾರ ಹಳಿ ಬ್ರಿಡ್ಜ್ ಆದಂದ್ರ ಯಾರ್ ನೋಡಲ್ಲ ಹಾ ಅದಕ್ಕೆ ಹೆಂಗ್ ಮಾಡ್ತಾರ ಏನ್ ಚಾನ್ ಹುಡೂರು ವಯಸ್ಸ ಹುಡುಗರು ಸೂಸ್ಯಾಡ್ ಆತಾವ ಏನ್ ಹೆಂಗ
ತಿಂಗಳಿಂದ ಬೈ ತಾಯಿ ಮತ್ತ ಮಗ ಮಗ ಬೈ ಸಣ್ಣ ಕೂಸ ಇಬ್ರು ಜಿಗಿದ್ ಬಿಟ್ಟಿ್ರ ಬೈ ಏನು ಬಾಳ ಅಂದ್ರ ಐದು ಆರು ವರ್ಷ ಬೈ
ಹಂಗಂಗೋ ತಾಯಿಗ ಏನ್ ಬುದ್ಧಿ
ಏನ್ ಹೇಳ್ಬೇಕು ಬೈ ಮೊನ್ನೆ ಅದೇ ಕೇಸ್ ಅದೇ ದೊಡ್ಡದಾಗಿತ್ತ ಅಲ್ಲಿ ಮತ್ತೆ ಅದ್ರಂತ ಸ್ಟ್ರೈಗ್ ಆಯತು ಸ್ಟ್ರೈಕ್ ಆಗ್ಬೇಕ ನಮ್ಮ್ ಕಡೆ ಪೊಲೀಸ್ ಬಂದ ಎಲ್ಲಾ ಎನ್ಕ್ವೈರಿ ಮಾಡೂಣ ಅಲ್ಲಿ ಮೀಟಿಂಗ್ ಇಟ್ಟು ಎಲ್ಲಾ ಗ್ರಾಮ ಪಂಚಾಯತ್ವರಿಗೆ ಎಲ್ಲ ಮೆಂಬರ್ಸ್ ಕರೆಸಿ ಮಾಡಿ ನಾವು ಬಿ ಹದ ನಾವು ಎಲ್ಲ ಅಧ್ಯಕ್ಷರ ಎಲ್ಲ ಹೇಳ್ದೇವ್ ಸ್ವಲ್ಪ ಅದು ಬ್ಯಾರಿಗೇಟ್ ಹಾಕ್ಸ್ರ ಅದು ಮ್ಯಾಗ ಬ್ರಿಜನ್ ಮ್ಯಾಗ ಸ್ವಲ್ಪ ಕಂಪೌಂಡ್ ಮಾಡ್ರ ಬ್ಯಾರಿಗೇಟ್ ಇಲ್ಲ ಬೈ ಮತ್ ಬ್ರಿಜ್ ಹಾ ಬೈ ಬ್ರಿಜ್ರಾ ಕಂಪೌಂಡ್ ಹಚ್ಿಬ ಬಿಟ್ರ ಅಂದ್ರ ೈಟ್ ಆಯ್ತ ಅ್ರ ಹೇಗ್ ಬರಂಗಿಲ್ಲ ಯಾರಿಗ್ ಬಿ ಯಾರಗಾದ್ರ ಬಿ ಬರಂಗಿಲ್ಲ ಅದ್ ಸ್ವಲ್ಪ ಏನ್ರು
ಬೈ ಅದ ನಾನ್ ನಿಂತಂದ್ರೆ ನಾ ಮಳಗಾಲಲ್ ತಕ ಅಲ್್ರ ನಮ್ದ್ರ ಟಂಕಲ್ ತಕ್ಕ ಅಷ್ಟೇ ಅದ ಬ ಹೈಟ್ ಫುಲ್ ನನ್ ಕು
ಸಣ್ಣ ಸಣ್ಣ ಹುಡುಗರು ತಪ್ಪಿ ಅಪ್ಪಿ ತಪ್ಪೇನ್ ಬಳ್ತಾವ್ ಸೂಸೈಡ್
ಬೈ ಅದು ಏನ ಅ್ರ ಒ ನೂರ್ ವರ್ಷ ಹಳಿ ಬ್ರಿಜ್ ಅದ ಎಷ್ಟ್ ಹಳಿ ಅದ ಕಂಡಂಗ ಅದ
ಅಂದ್ರನ್ ಜರ ಗವರ್ಮೆಂಟ್ ಕೇರ್ ತಗೋಬೇಕು ಅ್ರ
ಕೇರ್ ತಗೋಬೇಕು ಬೈ ಆಕಡೆ ಏನಿಲ್ಲ ಬೈ ರೋಡ್ ಗಿಡ ಎಲ್ಲಾ ಹೊಡೆದ್ ಬಿಿಟ್ಟ ಏನಿಲ್ಲ ಏನ್ ಅಧ್ಯಕ್ಷಗ್ ಹೇಳಿ ಮಾಡ ಸಾಕ ಅಂದ್ರೆ ಏನ್ ಕೇರ್ ಇಲ್ಲ ಏನ ಇಿಲ್ಲ ವಡಿಯೋ ಮಾಡಿ ಸೋಷಿಯಲ್ ಮೀಡಿಯಾ ಆಗ್ಬೇಕು ಅ ನಮ ಹ ಅದು ಮಾಡಲ್ ಬೈ ರೀಲ್ಸ್ ಯಾರೋ ಬಂದನ ರೀಲ್ಸ್ ಬಾರದೇ ಮಾಡ್ಬಿಟ್ಟಾನ ಇದು ಇಷ್ಟೋರ್ಸ ಗಡಿಿ್ರಿಜ್ ಇದು ಅದು
ಅಂತ ಮಾಡ ಅಂತ ಹೇಳಕಿಂತ ಅದ್ರ ಬಗ್ಗೆ ಕೇ ತಗೋರಿಿ ಅಂತ ಎಂತ ಅಂತ ಹೇಳಿ ಟಾಗ್ ಮಾಡ್ಬೇಕಕ್ ಸಪೋರ್ಟ್ ಮಾಡ್ಬೇಕಕ್ ಅಲ್ಲಿ್ ಲೋಕಲ್ ಎಂ ಏ ಲ್ಲ
ಲೋಕಲ್ ಆಮೇಲೆ ಮಾಡ್ಬೇಕು ಹೇಳಲಿ ನಮ್ ಮೂರನ ಮಂದಿನ ಹೇಳಲ್ ಬ ಯಾರೋ ಬರ್ತಾರ ಶೋಷೆ ಮಾಡ್ ಗ ನಮ್ ಏನ್ ಸಂಬಂ
ಏ ಹಂಗಂದ್ರ ಹಂಗ ಅಂದ್ರ ಅಂದ್ರ ಅವ್ರರು ಹಂಗ ಮಾಡ್ತಾರ ಅಂತ ಹೇಳಿ ನೀವು ಜನ ಓದಿದವ್ರ ಕೇರ್ ತಗೋಾರ ಗೆ ಎಟರದು ಕಳಸ್ಬೇಕು ಮಾಡ ಹಡ ಎಲ್ಲ ಸ್ಪ್ರಡ್ ಮಾಡಿ
ಅದೇ ಮಾಡ್ಬೇಕು ಈ ಏನ್ ಕೇಳಂಗಿಲ್ಲ ಯಾಕ ಮನೆಯದ್ದ ಏನಿರ್ತ ಆಯ್ತ್ ಬಿದ್ದ
ಬಿದ್ದಾರ ನಾವ ಅವ್ರ ಮನೆ ಇದಾದ್ರ ಎಲ್ಲಾ ಗುಲ್ಬರ್ಗ ಸ್ವಲ್ಪ ಅಲ್ಲಿ ಅಲ್ಲಿನ ಕಾಲೇಜ್ ಇತ್ತಲ್ವಾ ಅಲ್ಲಿ ತಗೋಬಬೇಕಕಿಲ್ಲ ಗುಲ್ಬರ್ಗ
ಈ ಹಾಕಿದೆ ಬೈ ಇಂಗುಲಂಬಿಕೆ ಇತ್ ಹಾಕಿದೆ ನಮ್ದ ಲಾಸ್ಟ್ ರೌಂಡ್ಿಗೆ ಸೆಲೆಕ್ಟ್ ಆಯ್ತಲ್ಲ ಬೈ ಈಡೆ ಅದಕ್ಕೆ ಲಾಸ್ಟ್ ರೌಂಡ್ ಈ ಕಡೆ ಆಯ್ತ ಮುಂದ ರೌಂಡ್ ಇರ್ ೈನಲ್ ಇಐ ಫಸ್ಟ್ ರೌಂಡ್ ನಂಗೆ ಹಾಿದೆ ಇಂಜಿನಿಯರಿಂಗ್ ಹಾಕಿದೆ ಅಗ್ರಿಕಲ್ಚರ್ ಆಕದೆ ವಟ್ರದೆ ಫಸ್ಟ್ ಸಿ ಸಿಕ್ಕಿದಿಲ್ಲ ಬೈ ಅಗ್ರಿಕಲ್ಚರ್ ಸಿಗಿತ್ ನಮ್ ಫಸ್ಟ್ ರಂಡ್ ನಮ್ದ ಬಿ ಇದು ಸಿತ್ ಬೈ ಬಿ ಗುಡಿ ಸಿಗತ್ ಫಸ್ಟ ರೌಂಡ್ ಶಾಪುರ್ ಬ ಆ ಭೈ್ ನ ಮತ್ತ ತೋಬೇಕಂದ್ರ ಮನೆಗೆಲ್ಲ ಫೋರ್ಸ್ ಮಾಡಿದ ಅಂತ ತಿನ್ವಂದ್ರ ಉಂಟ ಅ ಮ್ಯಾಕ್ ಚಛಲೋ ನಮ್ದ್ ಜಿ ಕೆ ವಿ ಕೆ ಆದದ ಗುಲ್ಬರ್ಗ ಯೂನಿವರ್ಸಿಟಿ ಕಾಲೇಜ್ ಆದ ಬೀದರ್ ಅದ ಚಲೋ ಅದ್ರಕ ಮದಲ್ ಮ್ಯ ಕಾಲೇಜ್ ಚಲೋ ಇದ್ದಲ್ ಅದೇ ಬೈ್ ಆಪ್ಷನ್ ಟು ಹಾಕಿದ ಮ್ಯಾಗ ಇನ್ನೊಂದು ವೇಸ್ಟ್ ಕಾಲಜ ಇತ್ತು ಬೈ ಕೊಪ್ಪಳ ಅಗ್ರಿಕಲ್ಚರ್ ಕಾಲೇಜ್ ಇತ್ತು ಅದ ಈಗೀಗ ಆಗ್ಯದ ಅದು ತೆಿಲಕ್ ಬರಲ್ಲ ಬೈ ಐಡಿ ಟಿ ಆಪ್ನ್ ನೋಡಿದಿಲ್ ನಾ ಇನ್ನೊಂದ್ ರೌ್ ಹಲ್ ಬಿಡ ಒ್ ಬಿಟ್ಟೆಲ್ಲ ಅ ಸೆಕೆಂಡ್ ರೌಂಡ್ ಕೊಪ್ಪಳ ಆಯ್ತು ಹಾ ಕೊಪ್ಪಳ ಸಿಕ್ಕದ್ ಭ ಸೆಕೆಂಡ್ ರೌಂಡ್ ಹ ಮತ್ತ್ ಬಿಟ್ಟು ಬ್ಯಾಡ್ ಬಿಡು ಮ್ಯಾಗಿಿನ ಮತ್ತ ಆಮೆ ನಮ್ ದುಬೈ ಸೆಕೆಂಡ್ ರೌಂಡಂಗ್ ಆಯುರ್ವೇದಿ ಕಾಲೇಜ್ ಕೌನ್ಸಿಲಿಂಗ ಚಲ ಮಾಡರು ಗೊತ್ತಲ್ಲ ಭಯಿ ಟ್ವೆಂಟಿ ಫೈವ್ ಪೇಪರ್ ಟಿಫ ಜ ಲೇಟ್ಐದಕ್ಕೆ ಸೆಕಂಡ್ ರಂಡ್ ಚಾಲಲು ಮಾಡ್ತಾರ ಸೆಕಂಡ್ ಸೆಮಿಗೆ ಎಂಟ್ರಿ ಹಾ ಸೆಕೆಂಡ್ ರೌಂಡ್ ಎಂಟ್ರಿ ಆಗ್ಬೇಕು ಮತ್ತ ಅದು ಅವಾಗ ಬಿಟ್ರ ಬಿ ಎಂ ಎಸ್ ಕೌನ್ಸಿಲಿಂಗ್ ಚಾಲೋಗೆ್ಯ್ ಹಾ ಅವಾಗ ಬಿ ಎಂ ಎಸ್ ಆಡ್ ಮಾಡಿ ಯಾರ್ಡ್ ರೌಂಡ್ ಆಬೇಕ ಮಾಡ ಆೇಲೆ ಮಾಗ ಬಿ ಎಂ ಎಸ್ ಕಾಲೇಜ್ ಸಿಕಥರ್ಡ್ ರೌಂಡ್ ಮುಗತ್ ಫೈನಲ್ ಇದೆ ಆಯ್ತು ಹಾ ಇ ಸಿಗತ್್ ಭ ಹಾಗ ಯಾವ ಾಪ್ ಕಾಲೇಜ ಇದ ನ ರ್ಯಾಂಕಿಂಗ್ ಅದು ಸಿಕ್ಕರ ಹಾಗಿದೆ ಬೈ ಅ ಎಲ್ಲ ಕರೆಕ್ಟ್ ಮಾಡರ ಹೇಳಕಡ ಯಾರ ಬೈಂಗಷ್ಟು ಇಲ್ಲಿ ಯಾರು ಏನಿಲ್ಲ ನಂಂಗಗೆ ಇನ್ನೊಂದ ಏನ್ ಫಾಲ್ಟ್ ಇ ಅಂದ್ರೆ ಗೂಗಲ್ ನೋಡ ಒಂದು ನ ಒಂದು ಇನ್ಸ್ಟಾಗ್ರಾಮ್ ಚಾನೆಲ್ ಅದ ಒಂದು
ಹಾ ಹಾ ನಮ್ಮ ಕನ್ನಡಿಗ ಹಾ ಅವನ ನೋಡಿದ್ರ ಅವ ಹೇಳಲ್ಲ ಅವ ಕಷ್ಟ ಅಷ್ಟ ಹೇಳಲ್ಲ ಹ ಕಟ್ಟಾ ಫಸ್ಟ್ ಹೇಳೇತ ನಾವ ಕಾಲೇಜ್ ಹಂಗದ ಏನದ ಅಂತೇಳ ನಾವಲ್ಲ ನವು ನೋಡ್ಬಬೇಕ ಕಲಕ ಹೋಗಿ ಬರ ಅ್ರೆ ಗೂಗಲ್ ನೋಡ್ಬೇಕು
ಕೇಳೆ ಭ ಕೇಳೆ ಮಾಡಿ ಹಾಕಿ ನಾ ಭಿ ಒಂದ್ಸವಪ್ ಕರಜ್ ಹಂಗೆ ಕೇಳಿ ಹಾಕಿನಿ
ಅಂದ್ರನು ಒಂದ್ ಸತಿ ನಮ್ದು ಹಿಂಗಗೆ್ಯ್ ಈಗ ನೋಡಿ ಈ ಕಾಲೇಜ್ ಬ್ಯಾಡ್ ಅಂತ ಹೇಳಿದ್ಯಾ ಅಂದ್ರನು ಬಿ ಎಲ್ ಡಿ ಬೇಕ ಕೈತ
ನಮಗು ಅದು ಬಿ ಎಲ್ ಡಿ ಬೈ ಆಪ್ಷನ್ ಟ್ರ ಎವಿಯಸ್ ಅನ್ ತೋರ್ಸಕ ಬಿ ಎಲ್ ಡಿ ತೋರ್ಸಲ್ದು
ನಾ್ ಫಸ್ಟ್ ಟೈಮ್ ಸೋರ್ಸಲ ಆಮೇಲೆ ನಾನ್ ನೋಡಿದಪ್ಪಾ ಬುಡ್ಲಿಲ್ಲ ಅದಕ್ಕೆ ಎಲ್ಲಾ ಕಡೆ ಕಡೆ ಮಾಡಿ ಮ್ಯಾಪ್ನಾಗದ್ ಮಾಡಿ ಹಾಕಿದ್ದೆ ಆದ್ರ ಸಿಗ್ಲಿಲ್ಲ
ನಮ ನಮ್ಗ ಅದ ಎ ವಿ ಎಸ್ ಅಂತ ಗತ್ತಲ್ ಬ ಏನ್ ನಮ್ದ್ ರ್ಯಾಂಕಿಂಗ್ ಇದೆಯ ನಮ್ದು ಶಗತ ಹ್ಮ್ ಬೇರ ಬೇ ಅದ ನ ನಂಗ ಈ ಸರ್ತರ ನೀಟ್ ಪೇಪರ್ ಬಾಳ್ ಕೊಟ್ರ ಬೈ ಈ ಸರ್ತಿ ಬ ಹಂಗೆ ಪಾಪ
ನಾಡ್ ಸಲ ಬರಿಬೇಕು ಮಾಡಬೇಕು
ನಮ ದೋಸ್ ಬಬ ಅ ರ ಏನ್ ಹ್ಮ್ ಏನಿಲ್ಲ ಬಯ ಅವನಿಗೆ ಎಂ ಬಿ ಎಸ್ ಆಗದೇ ಡೌಟ್ ಗರ್ಮೆಂಟ್ ಆಗದ ಡೌಟ್ ಫಸ್ಟ್ ಅಟೆಂಪ್ ಏನು ಫೈ್ ಹಂಡ್ರೆಡ್ ೈವ ಏಟಿ ತ ಬಂದಂತೈ
ಸೆಕೆಂಡ್ ರೌಂಡ್ ರಿಿನೀಟ್ ಆದ್ಮೇಲ್ಂಂತತ್ರ ಇಂಟ್ರೆಸ್ಟ್ ಹೋಗ್ಬಿಡ್ತು ಓದಕ ಆಗಲ್ಲ ಸೆಕೆಂಡ್ ರೌಂಡ್ ಎ ರಿನೀಟ್ ಮಾಡಿದ್ರಲ್ಲಾ ಓದಕ್ಕಾಗಲ್ಲ ಏನಿಲ್ಲ
ಮಟ್ಟ ಹೋದಾಗಲ್ ಬ ನಮ್ ದೋಸ್ತ ನಮ್ ನಮ್ ಜೊತೆ ಕುೂಂತತ್ ಹೋದ್ಲತ್ತನ್ ಬ ಹೆಂಗ್ ಹೋದ ಹೇಳ ನಾ ಆಯುರ್ವೇಿಕ್ ಅಮಲ್ ಲ ಆಂಗ ಟೈ್ ಹೆಂಗಗತ್ ಹೇಳ
ಆಗದಿಲ್ಲ ಬ ಭೈ ಮನಸ್ಥಿತಿ ಚೇಂ್ಯಐತ ಈಗ ಅದೇ ಆಪ್ಷನ್ ಎಂಟ್ರಿ ಮಾಡಕತ್ತನ್ ಭೈಿ ಡೌಟ್ ಉಂಟ ನಾ ಇಂಜಿನಿಯರಿಂಗ್ ಮಾಡ್ತೇನೆ ಅಂತ ಅದೇ ಅಾಗ ಬೈ ಗೈಡ್ ಮಾಡಕ್ ಹ್ಮ್ ನಮ್ಮೂರಾಗಬ ನ ಹ ಬೈ ಹಂಗ ಆ ಬಡ್ದದ ಮತ್ ವಜ್ಜ ಹೋಗ್ತದ ಪಾಪ ಇವ್ರ ಅಂತಾರ ಮತ್ ಅವ್ರ ಅಂತಾರ ಮುಂದ ಹ್ಮ ಇವ್ರೇ ಅಂತಾರ ಮಂದ ಏ ನಮ್ ಗೊತ್ತಿದರ್ಬೇಕ ಹಂಗ ಮಾಡಾರರ್ ಅಂತ ಕರೆಕ್ಟ್ ಈಗ ಹಗೋತೋಗಬೇಕಕ್ ಅಂದ್ರೆ ಸ್ವಪ
ಈಗ ಯಾವ ಕಾಲೇಜ್ ಬಗ್ಗೆ ಫಸ್ಟ್ ಕಾಲೇಜ್ ರಿವಾಯ್ ನೋಡ್ಬಕ್ ಮ್ಯಾಪ್ನಾಗ ರಿವಾಯ ಅ ಎಲ್ಲಾ ನೋಡ್ಕೊಂಡು ಹಾಕ್ರ ಇಕಂದ್ರ ಆ ಆತಿತ್ತ ಅಂದ್ರೆ ಹೋಗಿ ಬರ್ರ ಅಲ್ಲಿ ಅಲ್ಲಿ ಎಲ್ಲಾ ಮಾತಾಡಿ ಬರ ಕಾಲೇಜ್ ಹೋಗಿ ಅವಡ್ ಊರ್ ಹೆಂಗ ಅದ ಹೆಂಗಲ್ಲ
ಅದೇ ಅನ್ಬೇಕಕ್ ಬಯ ನಾ ಮನ್ನೆ ಒಬ ಕೇಳದ ಇಂಜಿನಿಯರಿಂಗ್ ಹಿಂಕಿಂಗ ಹಾಕ್ಬೇಕು ರಕಂಿಂಗ ಇವ್ ಸಾವಿರ್ ಬಂದು
ಇಷ್ಟು ಅದೇ ರ್ಯಾಂಕಿಂಗ್ ಅದ್ ನೋಡಿ ಮಾತಾಡ್ಬೋದ ಅಲ್ಲ
ಹಾ ಬ ಅದೇ ಜರ ಯಾವತ ಇಷ್ಟ ಕಾಲೇಜ್ ಹಾಬೇಕ ಬ ಸುಮ್ ಸಿಕ್ಕಿ ಎಲ್ಲ ಹಕತ ಹೋಗ್ರರು ಮುಗಿತತ್ ಹೋಗ್ಬ ಬಿಡ್ತ ಅದೇ ಇಂಜಿನಿಯರಿಂಗ್ ಸಿ ಎಸ್ ಮಾಡ್ತೇನೆ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಆದ್ರೆ ಆಲ್ಮೋಸ್ಟ್ ಟ್ರಟ್ರಮಾಡಕತ್ತನ
ನಾ ಬೆಂಗ್ಗಳೂರು ಅಂತಲ್ಲಿ ಮಾಡಿದ್ರ ನೋಡ್ಬೇಕು ಅಂತಲ್ಲ ಓದಿಸ್ತಾರ ಈ ಕಡೆ ಎಲ್ಲಾ ಬೆಂಗ್ನಿಯರಿಂಗ್
ನೀವ ಎಲ್ಲ ನಾರ್ಮಲ್ ಅಷ್ಟೇ ಜಾರ ಹ ಅಷ್ಟ ಅದ ಆ ಕಡೆ ಹೋಗರು ಜಾರ ಏನ್ರ ಕಲಿತ ಮಾಡ್ತ ಜರ ಡಾಡ್ದಂಗ ಆತವನಿ ಬಿ ಅಕಡೆ ಎಲ್ಲ ಅವ್ರಗನ್ ಪ್ರಪಂಚ ನೋಡ್ದಂಗ ಆತ ಚಲೋ ಹಾ ಸರಿ